ಏನ್ ಮಾಡಕತೀರಿ
ಊಟ ಆಯ್ತ್ ಜಸ್ಟ್ ಕುಂತಿದ್ದೆ ನೀವ್ ಎನ್ ಮಾಡಕತ್ತೀರಿ
ನಾನ್ ಏನ್ ಇಲ್ಲರಿೀ ಒಂದ್ ಸ್ವಲ್ಪ ನಮ್ ಮನಿ ಹತ್ರ ಇದು ಐತ್ರಿ ಏನಂತಾರೀಪ್ಪ ಅದು. ತೆಂಗಿನ ಗಿಡಗಳದಾವ್ರ ಇಲ್ಲಿ ರೆಡ್ಡ ಮ್ಮರ ಎಲ್ಲರೂ ತೆಂಗಿನ ಗಿಡಗಳು ಹಚ್ಚಿರ್ತಾರ ಹಾಕಿರ್ತಾರ್ರೀ.
ಹೌದ್ರಿ ಹ್ಹೂ.
ನಾವು ನಾವೇನ್ ಮಾಡ್ತ ನಮ್ಮ ಮನ ಬಲ್ಲೇ ಬಿಟ್ ಬಿಡ್ತಾವ ಅದೆ ಒಂದು ಎರಡು ಬಿಳ್ತಾವಲ್ಲ ಅದನ್ ಕೊಬ್ರಿ ಬಿಸ್ಲಿಗೆ ಇಟ್ಟಿದೆರಿ.
ಕೊಬ್ಬರಿ ಒಣಗಿಸಿ.
ಹಾ ಒಣಗ್ಸಿ ಬಿಸ್ಲಿಗ ಇಟ್ಟಿದರಿ ಅದೇ ನಮಗ್ ಮಸಾಲ ಚಿಕನ್ಗ ಅದಕ್ ಬರ್ತೇತ್ರಿ ಟೇಸ್ಟ್ ಅದಾವ್ರೀ.
ಹೌದಾ ಹ್ಹೂ.
ಹೆಂಗ್ ಮಾಡಿದ್ರ ಆಯ್ತ ಅಂತ ಹೇಳಿ ಬಿಸ್ಲಾಗಿ ಇಟ್ಟೀನ್ರಿ ನಾವ ಬಂದಾಗ ಮೊನ್ನೆ ಒಂದ್ ಕೆಲ್ಸಕ್ ಅಂತ ಗುಲ್ಬರ್ಕ್ ಹೋಗಿದ್ದೀರಿ ನಾನು. ಅಲ್ಲಿಂದ ಬಂದ ತಕ್ಷಣ ಮಾನ್ಯಗೆ ಇಟ್ಟ ಇಟ್ಟಿನೆಲ್ಲ ಅದು ಬಿಸ ಸಿಲಿಗೆ ಥರ್ಟಿ ಥರ್ಟಿ ಒಣಗ್ ಬಿಟ್ಟೈತೆ ರೀ ಪೂರ ಇವತ್ ಒಂದ್ ಸ್ವಲ್ಪ ಇಟ್ಟೇರಿ ಪೂರ ವಣಿಗೆ ಬಿಟ್ಟದ.
ಪೂರಾ ಒಣಗ ಬಿಟ್ಟದಲ್ಲಾ.
ಪೂರಾ ಒಣಗ್ ಬಿಟ್ಟದ ಆ ಚಲೋ ಆಗತತ್ರಿ ಇವಾಗ ಇವಾಗ ನಾವ ಏನ್ ಫ್ರಿಜ್ ಏನ್ ಅಂತಾರ ಚಂದ್ ಇವ ಮಿಕ್ಸಿ ಹಾಕಿದ್ರುನು ಚಂದ್ ಮತ್ ಅ ಬರ್ತೈತ್ರಿ ಇವಾಗ ಹಾ ಅದಕ್ಕೆ ಇನ್ನೊಂದು ಸುಮ ಇನ್ನ ಒಂದ ಎರಡ್ ಇಸಕೊಂಡು ನಾನೇ ಹಾಕ್ಬಿಟ್ಟ ಜಗ್ಯ ಅದವ್ರಿ ಇಲ್ಲಿ ಅವ್ರ ಎಲ್ಲಾ ಏನ್ ಮಾಡ್ತಾರ ಗೊತ್ತ ಆಂದ್ರ ದವ್ರು. ಅ ಎಷ್ಟೋ ಕನಿ. ತೆಂಗಿನಕಾಯಿಗಳು ಇರ್ತಾವಲ್ಲ ಅವ್ನು ಒಕ್ಕಟಲ್ರರಿ ಅವ್ರು. ಆ ಸಿಪ್ಪೆ ಸಮೇತನು. ಹೋಗಿ ಮಾರ್ತಾರ್ರೀ.
ಹೌದು ಮ್ಯಾಗಿಂದ ಅಲ್ಲಿ ತೆಗಿತಾರಲ್ಲ ಮತ್ತ ಅದೇ.
ಹತಾರಪ್ಪಾ ಅಂತಂದ್ರೆ. ಅವೆಲ್ಲ ಸಿಪ್ಪಿ ಇರ್ತವಲ್ರಿ ಅವೆಲ್ಲ ತೆಂಗಿನಕಾಯಿ ಇರ್ತವಲ್ರಿ. ಅವು ಕೊಳತಿರ್ಲಿ ಬಿಟ್ಟಿರ್ಲಿ. ಒಂದ್ ಹತ್ ಹನ್ನೆರಡ್ ಕಿಲೋ ಮಾಡ್ದ ಒಂದ್ ಹತ್ ಹನ್ನೆರಡ್ ಕಿಲೋ ಅಷ್ಟೇ ತಗೀತಾರ ಎಲ್ಲಾನು ತಗದು. ಅರ್ಧ ಕೊಬ್ಬರಿ ಮಾಡ್ತಾರ್ರಿ. ಅರ್ಧ ಮನಿಗಿ ಯೂಸ್ ಮಾಡ್ಕೊಂತಾರ್ರಿ ಅರ್ಧ ತಲೆಗ್ ಹಚ್ಕೊಂತಾರ್ರಿ ತಲೆಗಚ್ಕೊಳೊ ಎಣ್ಣೆ ಅಂದ್ರೆ ಹ್ಮ್ ಮಿಷನ್ ಐತ್ರಿ ಇಲ್ಲಿ.
ಮಿಷನ್ ಆದ ಹ್ಹ್.
ತ್ತಲ್ರರಿ ಮತ್ ಅಡ್ಗೆ ಎಣ್ಣಿಗ್ ಸಪ್ರೇಟ್ ಬಳಸ್ಕೊಂತಾರೀ ತಲಗ ಎಣ್ಣಿ ಸಪ್ರೇಟ್ ಬಳಸ್ಕೊಂತಾರೀ ದೇವ್ರಗ್ ಅಂತ ಸಪ್ರೇಟ್ ಬಳಸ್ಕೊಂತಾರೀ ಮತ್ ಅವ್ ಚಿಪ್ಪ ಒಕಟಲ್ರರಿ.
ಹ್ಮ ಚಿಪ್ಪ ಮತ್ತ ಓಲೀಗ್ ಬರ್ತಾವಲ್ಲ ಹ್ಮ್.
ಾವ್ರರಿ ಮತ್ ಕೊಳತಿದ್ದ್ ಎಲ್ಲಾನು ಎಲ್ಲಿ ಕೊಬ್ಬರಿ ಎಣ್ಣೆ ಮತ್ ತಲಿ ಗಜಚ್ಗಳಕ್ ಎಲ್ಲಿ ರಾಬ್ ಆಗುತ್ತ ಅಂತ ಹೇಳಿ ಅವನಟಿಲ ನ ಕಿಲೋ ಎಂಬತ್ ರೂಪಾಯಿ ಅಂತಲ್ರರಿ
ಹೌದ ಅಂದ್ರೆ ಎಷ್ಟಾವ ಅವ್ರ ಬಳಿ ಗಿಡಗಳು ಬಾಳ ಅವಾವೇನು ತೆಂಗಿನ ತೋಟ ಆದ ಕ ನೀ
ಇಲ್ರರಿ ಮೂರೇ ಗಿಡನ ಅದಾವ್ರೀ ಅಪ್ಪಾ ಎಷ್ಟ ಕನ ಅದವ್ರ ಹಾ ನೀವ್ ನೋಡಿದ್ರೆ ಗಾಬರಿ ಆಗ್ತ ಇತೀರಿ ಒಂದ್ಿನ ಬ್ರಿ ನಮ್ಮ್ ಊರಿಗೆ ನಾವು ಹಿಂಗ ಹಾಕ್ಬೇಕ ಹಲ್ಲಾ ಅಂತತ್ ಹೇಳಿ ತಗೊ ಮನಿ ಮಣ್ಣನ್ ತಂದ್ ಹಚ್ಚ್ಯಾರಿ ಮೂರ್ ಗಿಡಗಳು ನಮ್ಣ ನಿಮ್ ಅಣ್ಣ ಹಚ್ಚದ್ ಹಚ್ಚ್ಯಾರೀ ತಮ ಜಾಗಕ್ ಹಚ್ಚಿಲ್ಲ ಮಂದಿ ಜಾಗಕ್ ಹಚ್ಚ್ಯಾರೀ
ನಾಲ್್ರ
ಹೋಗತದ ಇಲ್ರಿ ಮತ್ ನಮ್ದ ಅಂತ ಹೇಳೋರೇ ಮುಂಡ
ಹ್ಮ್ ಹೇಳವ್ರೆ ಮತ್ತ
ಹ್ಮ ಹೇಳವ್ರಿ ಇವವಾಗಿ ಇನ್ ನೋಡ್ರಿ ಇವಾಗ ಕಾಲ ಮನೇನವ್ರೀ ನಮ್ಮಗ್ ಆಗಲ್ರಿ ಇನ್ನ ಹೊರಗಿನವರ ಹತರೇನ್ರಿ ಹಾ ಸ್ವಂತ ಅಂತರೇನ್ೀ ಸ್ವಂತ ಮಕ್ಳೇ ಒಂದೊಂದ ಒಂದೊಂದ್ ಒಂದ್ೊತ್ತಿಗೆ ಆಗಲ್ರರಿ ಅಪ್ಪಾ ನೋಡನ್ರಿ ನಾನು
ಹೌದಲ್ಲ ಅದ ತೆಂಗಿನ ಗಿಡಕ್ ಅವ್ರ ಏನ್ ಇಂಜೆಕ್ಷನ್ ಅದು ಮಾಡ್ಸಾರ ಏನ್ ಮೊದ
ಏನು ಮಾಡ್ಸ ಇಲ್ಲ ನೋಡ್ರಿ ಏನೇನು ಮಾಡ್ಸಲ್ರಿ ಚಂದ ನೀರ್ ಬಿಡ್ತಾರಿ ಅವರು
ಚಂದ ನೀರ್ ಜಾಸ್ತಿ ಬೇಕವು ತೆಂಗಿನ ಮಾರಕ್ ನಮ್ಮ ಅಮ್ಮ್ರ ಮನ್ಯಾಗನ ಆದವ್ರು ಎರಡು ನಡು ನನ್ ಮಗ ನ ಹೊಟಗತ್ತು ಆವಾಗ ಹಚ್ಚ ಿದ್ರಿ ತಂದಗೇಶ್ ಐನೂರು ರೂಪಾಯ್ ಬಂದ ಈಡ ಎಡ್ತ ಅಂದಚದು ಈಗ ಸಣ್ಣ ಸಣ್ಣ ಹೂ ಬಿಡಕತ್ತಾವ
ಹೌದ್ರಿ ನಾವ್ ಏನ್ ರೊಕ್ಕ ಕೊಡ ತಂದಿಲ್ರರಿ ಇಲ್ ಏನೋ ಅಲ್ಲಿ ಇಡ್ತಾರನ್ರರಿ ಅದೇನೋ ದೇವ್ರ ಅದೇನೋ ಜಗ್ಲಿ ಪಿಗ್ಲಿ ಯಾರ್ ಇಡ್ತಾರಲ್ರರಿ
ಹಾ ಅದ್ರಗ್ ಬೆಳದಿರ್ತಾವಲ್ಲ ಹ್ಮ್ ಹೌದ ಅವ್ರ ಇದ ಮಾಡಲ್ಲ ಹಚ್ಬೇಕಂತ ಅದ್ ಮೊಳಕೆ ಹೊಡಿತ ಅಂದ್ರೆ ಹಚ್ತಾರದು
ಹಾ ಹಚ್ಚಿ ಬಿಡ್ತಾರ ಅಂದ್ರೆ ಅವ್ರು ಹಚ್ಚಲಿಲ್ಲ ನ ನಮ ತಂದನ್ ಕೊಟ್ಟ ಅ್ರರಿ ಅವರು
ನಮ್ ಹೊಲ್ದಾಗ ನ್ ಅತ್ತ ಅನ್ನಂದಾವ ಗಿಡಗಳು ಮ ತನ್ನಂದಾವ ಅ. ಅದ್ರಾಗ ಬರೇ ನೀರ್ ನೀರ್ ಏನ ಯಾವ ಎಳೀರ ತೊಗಲ್ರಿ ನಾವು ಬೇಕ ಅನ್ಸಿತ್ತ ಅಂದ್ರೆ ಹೊಲಕ್ ಹೋಗೋದು ಅಲ್ಲೇ ಬೇಕಾದಂಗ ಕುಡಿಯೋದು ಬರದು ಬರೋದು.
ನೋಡ್ರಿ ಅದೇ ಒಂದ್ ಹೊತ್ತಿಗ ಚೊಲೋ ರೀ.
ಮಾರಲ್ಲ ಮನೆಯವ್ರೇ ನಮ್ ಫ್ಯಾಮಿಲಿನೇ ಎಲ್ಲಾರ ಸೇರಿದ್ರೆ ಒಂದ್ ನಲ್ವತ್ತು ಜನ ಆತಿವನ.
ನೋಡ ಆದ್ರೆ ಒಂಥರ ಚಲೋ ಅಲ್ರಿ ಜಾಯಿಂಟ್ ಫ್ಯಾಮಿಲಿ ಅಂತಂದ್ರ ಬಟ್ ಆದ. ಅದ್ರಲ್ಲಿ ಜಾಯಿಂಟ್ ಫ್ಯಾಮಿಲಿಲ್ಲಿ ಒಂದಿಷ್ಟು ಹ್ಮ್ ಹೊಟ್ಟೆಗೀಚ ಪಡೋರು ಇರಬಾರ್ದ್ ನೋಡ್ರಿ.
ಇರಬಾರ್ದು ಇರ್ತಾರ್ರೀ ಮತ್ತ ಒಬರಾರ ಇರಾ.
ನಮ್ಮ ನಂಬಲ್ಲದ. ರಿ ಅಪ್ಪ. ಹ ನಿಜರಿ ನಾನೇನಾದ್ರೂ. ಫಂಕ್ಷನ್ನನ್ ಅಟೆಂಡ್ ಆಗ್ಬೇಕಂದ್ರೆ ಮುಖ ಮುಖ ಮುಖ ಮುಖ ನೋಡ್ತಿರ್ತಾರೆ ಏನ್ ಹರ್ಕೊಂಡೆ ತಿಂತಾರೆ ಅನ್ನೋ ರೀತಿ ನೋಡ್ತಾರ
ನೋಡ್ರಿ ಮತ ಇರ್ತಾರ ಒಬ್ರೊಬ್ಬರ ಎನ್ಮಡಕ್ ಆಗಲ್ಲ ಹ್ಮ ಹ್ಮ.
ಪಾ ತನಸ. ಸತ್ ನೋಡ್ರಿ.
ಹ್ಮ್ ನಮ್ಮ ಹೊಲ್ದಾಗ ಚಿಕ್ಕು ಗಿಡ ಅದಾವ ಮೂರ್. ಹ್ಮ ಒಂದು ಪೇರ್ಲ ಹಣ್ಣಿನ ಗಿಡ. ಅದ ನಾಕ್ ಮಾವಿನ ಮಾಯನ್ಣನ್ ಗಿಡಗಳದಾವ. ಹ ಮರ ಇವತ್ತ ಹತ್ತ ಈಗ ಹೋದ್ಸಲ ನೀವ. ಗೊತ್ತಾ ಅಷ್ಟ. ಚ ಇರ್ಲಿಲ್ಲ ಅಲ್ಲ ಅವವಾಗ ಇಲ್ಲಾಂದ್ರ ನಿಮ್ಗ್ ಮಾವಿನ ಕಾಯಿ. ತಂದ ಕೊಡ್ತಿದ್ದೆ ನೋಡ್ರಿ ನಾನು. ನೆಕ್ಸ್ಟ್ ಟೈಮ್ ಕೊಡ್ತೀನಿ. ನೆಕ್ಸ್ಟ್ ಈ ಸಲ ಕವಿತಾರೀ ಕೊಟ್ಟು. ತೆ ಲಕ್ಷ. ಲ್ಮ ಕೊಟ್ಟೆ ಶ್ವೇತಾ ಕೊಟ್ಟೆನಿ ಹ್ಮ್ ಕವಿತಾ ಕವಿತಾ ಕವಿತಾ ನ ಮನಿ ಓನರ್. ಈ ಬಾಜು ಎಲ್ಲಾ ಕೊಟ್ಟೆ ತಂದ.
ಹಾಾ.
ಸರಿಲ್ಲ ಈಗ ನೆಕ್ಸ್ಟ್ ಟೈಮ್ ಮತ್ತ ಹ್ಞ ನೆಕ್ಸ್ಟ್ ಟೈಮ್ ಎಲ್ಲಿದ್ರು. ಬ ಮಾಡ.
ಏನ್ ನನ್ ಬರ್ಲಿಲ್ಲಪ್ಪಾ ಅಂದ್ರು ಬಸ್. ಸಿಗ ಆದ್ರ ಇಡ್ರಿ. ಕಲ್ಸರಿ ಪ್ಲೀಸ್ ಕೆಂಪಯ್ಯ ಬಸ್ ಬೇಕಾ ರಕ್ಕಕೋಡ್. ಸತ್ ನಾನ.
ನಮ್ಮ ಚಲೋರಿ ಉಪ್ಪಿನಕಾಯಿಗೆ ಚಲೋರಿ ಅವ್ರ ಕಾಯಿಗಳು ಹುಳಿ ಹುಳಿ ಚಂದವ್ ನಮ್ ಕಾಯಿ ಹೊಳಿಯನ ಅವ ತೋತ ಪುರಿವು ಅವ.
ಹಾ ತೋತಾಪುರಿನು ಅದಾವ್ರಿ.
ತೋತಾಪುರಿನೂ ಅದಾವ್ರಿ.
ನಾವು ಎಲ್ಲಾ ಹಾಕ್ಬೇಕ್ರಿ ನಮ್ದಂತ ಜಗ ಮಾಡ್ ಜಗ ಇದ್ರೀ ಮನಿ ಕಟ್ಟಿಸ್ಬೇಕ್ರಿ ಈಗ ಅಮೌಂಟ್ ಬೇಕಲ್ರಿ. ಅದ್ರ ಸಮನ್ ಸುಮ್ಮನೆ ಕುನ್ ತರಿ ಸುಮ್ ಒಂದ್ ಶೆಡ್ಡರ ಹಾಕಿದ್ರ ಆಯ್ತಂತೆ ಅವಾಗ ನಾನು ಎಲ್ಲ ವೆರೈ ವೆರಟ್ಟಿ ಗಿಡಗಳು ಹಾಕ್ತೀನ್ರೀ.
ಆದ್ಮೇಲ್ ಚಂದ ಮಾಡಕ್ ಚೊಲೋ ರಿ ಅದೆಲ್ಲ.
ಮೇನು ಇಲ್ಲರೀ ಇಲ್ಲಿ ಎಲ್ಲಾನ್ ಹಾಕಗಿ ಮಂದಿಗ್ ಕೊಟ್ಟಂಗ ಆಗೇತ್ರಿ. ಹ್ಮ್ ಅದು ಹೋದ್ರೆ ಹೋಲಾಗ ಬೀಡು. ಹ್ಮ್ ಇರ್ಲಿ ಜನ ಇರ್ಲಿ ಅಂತ ಹೇಳ್ತಿವಲ್ರಿ ಅವ್ರಿಗ್ ಬಾಳ ಸೊಕ್ ಬಂದ್ಬಿಟ್ಟೈತ್ರಿ.
ಅಂದ್ರೆ ಹಾ ಹೋಗ್ಲಿ ಬಿಡು ಬೈ ಎ ಎಲ್ಲರೂ ನೆರಳಾಗಿರ್ಬೇಕು ಎಲ್ಲರೂ ನೆರಳಾಗಿರ್ಬೇಕು ಅಂತೆಳ್ ನಾವು ನನ್ಕೊಂಡ್ರಪ್ಪ ಅಂತಂದ್ರಿ ಅವ್ರು ಗಿಡನೆ ನಾವು ತಂದಿವಿ ನಾವೇ ರೊಕ ಕೊಟ್ಟ್ ತಂದಿವಿ ನಾವೇ ತಂದು ಹಚ್ಚಿವ ಅಂತಂದ್ರೆ ಯಾರಿಗೆ ಆಗ್ಲಿ ಸಿಟ್ ಬರೋದ್ ಸಹಜನೇ ಅಲ್ರಿ.
ಹೌದ್ರಿ ಮತ್ತ.
ಹಿಂಗ್ ಮಾಡ್ತಾರಿ. ಅದು ಹಚ್ಚಿರೋರು ಯಾರೋ ಬೆಳೆಸಿರೋರು ಯಾರೋ ಹಿಂಗ ಅಂತಾರ ಇರ್ಲಿ ಬಿಡು ಮ್ಯಾಲಿನೊಬ್ಬ ನೋಡೇ ನೋಡ್ತಾನಲ್ಲ ಅಂತ ಹೇಳಿ ಸುಮ್ಮಿರೋದ್ರಿ.
ಸುಮ್ಮಿರಾದ ಅಷ್ಟೆ ಹ್ಮ ಏನು ಒಬ್ರೊಬ್ಬರು ಇರ್ತಾರೆ ಹೊಟ್ ಮಟ್ಟಕ್ಕೆ ಚಂದ ಮಂದಿ. ಏನು ಅಣ್ಣ ಅವ್ರು ಬಂದಿಲ್
ಇನ್ನ ಬಂದಿಲ್ರಿ ನಾನು ಕಾಯಕ ತಿನ್ ಹಸು ಆಗೈತಿ. ಗ್ಯಾಸ್ ಖಾಲಿ ಆಗೈತಿ ಕುಂತಿನ್ರಿ ಸುಮ್ ಎನ್ ಮಾಡ್
ಹೌದ್ಮ ಅಲ್ಲೇನ್ ಮಳೆನ್ ಬಂದಿಲ್ಲ ಅಲ್ಲಿನು,
ಹ್ಮ್ ಹ್ಮ್ ಮಾಡ ತುಂಬೈತ್ರಿ.
ಮಾಡಗ್ಯಾದ್ರಿ ಇಲ್ಲ ಎಲ್ಲಾರೂ ಬಿಸ್ಲು ಬಳಕತ್ತದ್ ನೋಡ್ರಿ ಇಲ್ಲ.
ಯೋ ಮಾಡಕ್ ತುಂಬಿ ಬಿಟ್ಟೈತ್ ನೋಡ್ರಿ ಇಲ್ಲಿ.
ಹ್ಮ್ ಹ್ಮ್
ಆಯ್ತ್ರಿ ಮಳಿ ಬರ್ತತ್ರಿ ಇವಾಗ ಇನ್ನೊ ಸ್ವಲ್ಪತ್ತಿಗೆ.
ಹ್ಮ ಅಲ್ಲಳಾವು ಮನೆ ಮುಂದೆ ಅವೆ ನಿಮ್ಮ.
ನಳ ನಳ ಇಲ್ಲರೀ ನಾನು ಇದಿದ್ದೀನ ನಳ ಹಾಗಲ್ಲ ಮಂಡಡಿಗೆ.
ಮತ್ತೆ ಹೆಂಗ ಮಾಡ್ತಾರೆ ನೀರಿಗೆ.
ಆ ಮ್ ಇದು. ಬೋರಲ್ ಅಂದ್ರೆ ಏನಂತಾರೆ ಮೋಟಾರ್.
ಹ್ಮ್ ಹ್ಮ ನಾಳೆ ಮೋಟ್ ಟ್ರಾ ಹ್ಮ್
ಅದ್ ತಗೊಂಡ್ ಬಿಟ್ಟಿವಲ್ರರಿ ಅದ್ರಿಂದನೇ ಮಾಡದ್ರಿ ಎಲ್ಲಾನು.
ಹೌದು ಹೇಳಿತಾರೇನ ಹೌದಾ.
ಮೋಟರ್ ಮೋಟರ್ ಕನೆಕ್ಷನ್ ಮೋಟರ್ ನೀರ್ ಹಾಕ್ಸೀವ್ರೀ. ಆ ಇವರು ನಿಮ್ ನಿಮ್ಮ ಅಣ್ ಹಾ ಬೋರಿಂಗ್ ಆಗ್ತ ಬೋರಿಂಗ್ ಅಂತಾರಲ್ರಿ ಅದು ಕ್ಕ.
ಹ್ಮ್ ಅದೇ ಅಂದೆ ಮೋಟ್ರ ಹೆಂಗ ನೀರ್ ತೋತ್ರಿ ಅಂತೆ ನಾ ಅಂದೇ ಹ್ಮ್
ಕೊಳದ್ರಿ ಹ್ಮ್ ಇದು ಕೊಬ್ಬರಿವ್ರ್ದು. ಪಾಳೆ ಎಣ್ಣೆ ಬಿಡ್ತೇತ್ರಿ ಯಪ್ಪಾ.
ಕೊಬ್ರರಿ ಹೌದ ಎಣ್ಣಿ ಬಾಳ ಬರ್ತದ ಅಂತಂದು.
ಹಾ ಬಾಳ ಅಂದ್ರೆ ಬಾಳ ಎಣ್ಣಿರೀ
ಅತೆ ಪಲ್ಯ ಎಲ್ಲ ಗ್ರೇವಿ ಎಲ್ಲಾ ಚಲೋ ಟೇಸ್ಟ್ ಬರ್ತದ.
ನಿಜ ನಿಜರೀ ನಿಜರೀ ನೀವ್ ಹೆಂಗ್ ಮಾಡ್ತೀರಿ. ಇದು ಚಿಕನ್ ಮಾಡ್ತಿರಲ್ರಿ. ಕೊಬ್ಬ್ರಿದ್ ನೀವು ಮಿಕ್ಸಿ ತಗೊಂಡ್. ತಿರೇಂದ್ರಿ.
ಹಾ ಮಿಕ್ಸಿ ಇಲ್ಲ ಮಿಕ್ಸ್ ತಗೋಲ್ಲ ನಾವ್ ಮನೆಗೆ ತುರ್ದು ಉರ್ದ್ ಹಾಕ್ತಿವಿ ಹಾಕ್ಕ ಬಿಡ್ತೀವಿ ಪುಡಿ ಮಾಡಿ.
ಮಿಕ್ಸಿ ಮಾಡ್ತೀರಿ ಏನ್ರೀ. ಫಸ್ಟ್ ಏನ್ ಹಸಿಕೊಬ್ಬರಿಣ್ಣೆ ಹಾಕ್ತೀರ ಏನ್ರರಿ.
ತವಲ್ಲ ಕೊಬ್ರಿ ಒಣ ಕೊಬ್ರಿ. ಹ್ಮ ಹ್ಮ್ ಅದೇ.... ಹ್ಮ ಎ ತೋರ್ದ್ರೆ ಅದು ಊರ್ದ ಗೆಷನ್. ಸ್ವಲ್ಪ ಅಮೇಲ್ ಮಿಕ್ಸಿ ಸ್ವಲ್ಪ. ಪಣಿ ಬಿಡಾತಾನ್. ಹಾ ರುಬತ್ತೇನೆ ನೀರ್ ಹಾಕ್.
ನೀವು ಹಂಗ್ ಮಾಡ್ಬೇಡ್ರಿ ಅವಾಗಿಂದ ಅವಾಗೆ ಮಾಡ್ತಿರಿಲ್ರಿ ಈಗ ಸುಮನೆ ಒಂದು ಹತ್ತು ಹತ್ತು ಕಿಲೋ ತಗೊ್ ಐದ್ ಒಂದ್ ಎರಡ್ ಕಿಲೋ ತೊಗೊಂಬಂದು ಉರದದು ಮಿಕ್ಸಿ ಹಾಕಿ ಇಟ್ಬ ಬಿಡ್ರಿ ಎಷ್ಟು ಟೇಸ್ಟ್ ಬರ್ತೈತ್ರಿ ನಾ ಹಂಗ ಇಡ್ತೀನ್ರಿ ಫ್ರಿಜ್ನಾಗ್ರಿ
ಫ್ರಿಜನಾಗ ಹ ಹಂಗೆ ರೀ ನಾವ್ನು
ಎಲ್ಲಿ ಚಂತನ ಮಾಡದ್ರೆ ಅ
ಹ್ಮ್ ಅಂದ್ರೆ ನಾವ್ ಮನ್ಯಾಗ ಜಾಸ್ತಿ ಜನ ಇರಲ್ಲಲ್ಲ ಹಂಗಾಗಿ ನಾವ್ ಜಾಸ್ತಿ ತರೋದಿಲ್ಲ
ಹೌದ್ರಿ
ನಮಗೆ
ಹಾ ನಿಜ ನಿಜ ನೋಡ್ರಿ
ಇ ಅಲ್ಲಿ ಅಲ್ಲಿ ಬರೀ ಹಸಿ ಕೊಬ್ರಿನೇ ಹಾಕ್ತಿದ್ರ ನೋಡ್ರಿ ಪಲ್ಯಾಗಲ್ಲಾ
ಹಾ
ಹಸಿ ಕೊಬರಿ ಈಗ ತೆಂಗಿನಕಾಯಿ ದೇವ್ರಿಗ್ ಒಡಿ ವಲ್ಲ ಕಾಯಿ ಹೊಳ ಅದನ್ನೇ ತುರದು ಅದನ್ನೇ ಹ ಮಿಕ್ಸಿಗೆ ಹಚ್ಚಿ ಪಲ್ಯ ಮಾಡೋದು ಚಿಕನ್ ಆಗ್ಲಿ ಮಟನ್ ಮೀನ್ ಸಾರಿಗೆ
ನೋಡ್ರಿ
ಅಗತಡ್ರಿ ಅದನ್ನು ಒಂಥರ
ಒಂಥರ ಟೇಸ್ಟ್ ಎಷ್ಟ ಚಂದ ಇರ್ತೈತ್ರಿ ಟೇಸ್ಟ್ ಮತ್ತ ನಾನು ಇನ್ನೊ ಒಂದು ಮ ಮಸಾಲೆ ನೀವ ಏನೋ ಮಸಾಲೆ ಏನಾದರು ಮನೇಲಿ ಪ್ರಿಪೇರ್ ಮಾಡ್ಕೊಡಲ್ರರಿ
ಮನ್ಯಾಗ ಹಾಕ್ತೀನಿ ಅದು ಇದರ್ಥ ಗರಂ ಮಸಾಲೆಲ್ಲಾ ಮನ್ಯಾಗ ತಂದು್ ಪುಡಿ ಮಾಡ್ಕೋದ ನಾು
ಹೌದ್ರಿ ಅಂದ್ರೆ ಯಾವ್ ಯಾವ್ ತಗೊಂಡ್ ಬರ್ತೀರಿ ಏನಾದ್ರು ಗೊತ್ತ ತೆನ್ರೀ ಐಡಿಯಾ
ಹಸೆ ಧನಿಯಾ ಇರ್ತದಲ್ಲಾ ಧನಿಯಾ ಚಕ್ಕೆ ಲವಂಗ ನ ದೊಡ್ಡ ಇಲಾಚಿ ಸಣ್ಣ ಇಲಾಚಿ ಶಾಜೀರಾ ಲವಂಗ ಕರಿಮೆಣಸು ಹಾ ದ ದೊಡ್ಡದ ಅಂದ್ರೆ ಕರ್ರಗ ಇರ್ತದ ಅಲ್ಲ ಛಿ
ಹಾ ಹ ಹಾ ಏನ್ರೀ ನನ ನಾ ನೋಡಿಿಲ್ಲರಿ
ಎಲ್ಲ ಚಕ್ರ ಅಂತ ಬತ ವಲ್ಲ ಒಂಥರ ಫ್ಲವರ್ ಇದ್ದಂಗ ಇರ್ತದೆ ಫ್ಲವರ್ ಇದ್ದಂಗ ಇರ್ತದ ಅದು ಅ ಸಣ್ಣಾಗ ಇದ್ ಮಾಡಿ ಚೆಂದ ಹುರ್್ದ ಪುಡಿ ಮಾಡ ಅಂತೆಲ್ಲಾ ಇಟ್ಟ ಬಿಿಡ್ತನ
ಹಾಕ್ತಿರಲ್ರಿ ಬಗಾರ್ ಚಾಮಲ್ ಹಾಿ
ಹಾ ಅದನ್ನು ಹಾಕ ಹರಿ ಅದೇ ನಾ ಹಾಕಲ್ರರಿ ಅದು ಒಬ್ಬ್ರೊಬ್್ರ ಹಾಕ್ತಾರ ನಾ ಹಾಕಲ್ಲ ಅದು
ಹಾ ಹಾ ಚಲೋ ನೋಡಿ ್ರೇ ನಾನು ಮಂದ ಮಾಡ್ತೀನ್ರಿ ಇವೆಲ್ಲಾನೂ ಹಾಕಿ ಹೌದೌದೌದು ಹ್ಮ
ಕಲ್ರಿ
ನಾ ಹಿಂಗಗೆ ಮಾಡ್ತ ನಾನು ನೋಡ್ದೆ ನೋಡ್ದೆ ನೋಡ್ದೆ ಬ್ಯಾಸರುರುವಂ ಜಿನ್ನ ಮಿಕ್ಸಿ ಹಾತಿದ್ದ್ರರಿ ನಾನು ಮೊದ್ಲು ಮಬ್ಬಿದ್ದೆ ಟಮಾಟಿ ಉಳ್ಳಾಗಡ್ಡಿ ಕೊಬ್ಬರಿ ಎಲ್ಲಾ ಮಿಕ್ಸಿ ಹಾಕೊಂಡ್ ಆಮೇಲೆ ಅದ್ರಾಗ ಕೊತ್ತಂಬ ಇದು ಆ ತೊಂಬ್ರಿ ಚಕ್ಕಿ ಲವಂಗ ಯಾಲಕ್ಕಿ ಹಾಕಿ ಎಲ್ಲಾ ಮಾಡ್ತಿದ್ದೀರಿ ನಾನು ಇವಾಗ ಇಲ್ಲಿ ಯಾವಾಗ ಮದ್ವಿ ಆಯ್ತಲ್ಲಾ ಅವವಾಗಿಾಗಿಂದ ನಾನ್ ನೋಡ ನೋಡನ್ರೀ ಈಗ ಹೆಂಗ್ ಮಾಡ್ಬೇಕು ಏನಿಲ್ಲ ಅಂತ ಹಾ ಅಂದ್ರೆ ಇದು ಸುಮ್ ಈಸಿ ಮೆತಡ್ ಅಲ್ಲ ಹ
ಮೊದಲ ನನಗು ಅಷ್ಟ ಅಡ ಇಲ್ಲಿಲ್ಲ ನಮ್ದು ಇಲ್ಲಿ ದೊಡ್ಡ ಫ್ಯಾಮಿಲಿ ಅಲ್ಲಾ ಎಲ್ಲಾ ಮೊದ್ಲೆ ಒಂದೆ ಸಲಾ ಬಿಟ್ಟು ಬಿಡ್ತಿದ್ರಿ ಯಾವ್ದದು ಎಷ್ಟು ಎಷ್ಟು ಮಾಡ್ತಿರ್ಲಿಲ್ಲ
ಹ ಇರರಿೀ ಒಂದ್ ಎರಡ್ ನಿ ಒಂದೇ ನಿಮಿಷ ಇರ್ರಿ ಚಾಕು ತಗೊಂಡ್ ಬರ್ತೀನಿ ಅಲ್ರಿ ಹ